ಹಲೋ
ಮಸ್ತೆ
ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀನಿ ನೀವು
ಹಾ ನಾವು ಚೆನ್ನಾಗಿದ್ದೀವಿ ಊಟ
ಹಹ ಊಟ ಆಗಿಲ್ಲ ತಿಂಡಿ ಆಯ್ತು ನಿಂದಾಯ್ತಾ ತಿಂಡಿ
ಹಾ ನಮ್ದು ಆಯ್ತು
ಏನ್ ಮಾಡ್ತಿದ್ದೀರಾ
ನಾವ್ ಹಾಗೆ ನಿಮ್ ಜೊತೆ ಮಾತಾಡ್ತಾ ಇದ್ವಿ
ತುಂಬಾ ಚೆನ್ನಾಗ್ ಜೋಕ್ ಮಾಡ್ತೀರಾ.
ಹ್ಮ್ ನಂಗೆ ತಮಾಷೆ ಮಾಡೋದು ಅಂದ್ರೆ ಜಾಸ್ತಿ ಇಷ್ಟ.
ಹೌದಾ. ಹ ಮತ್ತೆ ನೀವ ಏನ್ ಮಾಡ್ತಾ ಇರೋದು. ಅಲ್ಲ ಅಲ್ಲ ಓದ್ತಿದ್ದೀರಾ ಅಥವಾ ಕೆಲ್ಸ ಮಾಡ್ತಿದ್ದೀರಾ ಅಂತ.
ಕೆಲ್ಸ ಮಾಡ್ತಿದ್ದೀವಿ.
ಹೌದ. ಹ್ಮ್
ಮತ್ತೆ ಏನಿಲ್ಲ. ಕೆೇಳಿಸತಲ್ಲ ಸ್ವಲ್ಪ ಜೋರಗಿ ಮಾತಡಿ.
ಹೇಳಿ ಕತೆ ಗೊತ್ತಿದ್ರೆ ಹೇಳಿ.
ಕತ್ತೆ ಅತ್ರ ಏನಿಲ್ಲ ಆ. ಹ ನಿಮ್ದು ಯಾಊರು.
ನಮ್ದು ಆ ಹಸನ್.
ನಾವು ಮೈಸೂರು ಅವ್ರು.
ಹೌದ
ಹ್ಮ್ ನೀವೆಲ್ಲೂ ಪ್ರವಾಸಕ್ಕೆ ಎಲ್ಲೂ ಹೋಗಿಲ್ವಾ.
ಹಾ ಹಾ ಹೋಗಿಲ್ಲ.
ನಿಮ್ಮ ಹಾಸನ ಸುತ್ತ ಸಕಲೇಶಪುರದ ಹತ್ರ ತುಂಬಾ ಚೆನ್ನಾಗಿದೆಯಲ್ಲ ಹೋಗಿಲ್ವಾ.
ಆ ಕುಟುಂಬದವರ ಜೊತೆ ಹೋಗಿದ್ದೆ.
ಹಲೋ
ಹಾ ಕುಟುಂಬದವ್ರ ಜೊತೆ ಹೋಗಿದ್ದೆ.
ಹಾ
ಹ್ಮ್
ಹ್ಮ ಹ್ಮ್
ನಾದ್ರೂ ಒಂದು ಕಥೆ ಇದ್ರೆ ಹೇಳಿ.
ಕತೆ ಅಂತ ಏನಿಲ್ಲ ನಮ್ಮ ಮೈಸೂರ್ ಬಗ್ಗೆ ಹೇಳಿ ಅಂದ್ರೆ ಹೇಳ್ತೀನಿ. ಹ್ಮ್ ನಮ್ಮ್ ಮೈಸೂರಲ್ಲಿ ಏನು ತುಂಬಾ ಪ್ರಸಿದ್ಧ ಅಂತ ಅಂದ್ರೆ. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ.
ಹ್ಮ್
ಹ್ಮ ಅದನ್ನ ಬಿಟ್ಟು ಅದ ಆಹ ಉತ್ಸವನ ನಾವ್ ತುಂಬಾ. ಅಹ ಜೋರಾಗಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷನುೂ ಕೂಡ.
ಹ್ಮ್
ಮತ್ತೆ ಆ ದಸರಾ ಅಂದ್ರೆ ಎಲ್ಲ.
ಹೆಂಗ್ ಆಚರಣೆ ಹೆಂಗ ಆಚರಣೆ ಮಾಡ್ತೀರ ಸ್ವಲ್ಪ ಹೇಳ್ತೀರಾ.
ನಾವು. ನಮ್ಮ ಮನೇೆಯಲ್ಲಿ ಅ ನಮ್ಮ್ ಮನನ ತುಂಬಾ ಚೆನ್ನಾಗಿ ಅಲಂಕಾರ. ಮಾಡಿರ್ತೀವಿ ಮತ್ತೆ ಆಹ ದಸರಾಗೆ ಅಂತಾನೆ ತುಂಬಾ ರೀತಿಯ ವಿಧವಾದಂತ ಗೊಂಬೆಗಳು ಸಿಗುತ್ತೆ. ಆ ಗೊಂಬೆಗಳನ್ನ ತಗೋಬಂದು. ಹ ಆಹ ತುಂಬಾ ಚೆನ್ನಾಗಿ ಮನೆಯಲ್ಲಿ. ಆಹ ಆ ಗೊಂಬೆಗಳನ್ನ ಜೋಡ್ಸರ್ತೇವಿ ಅಂದ್ರೆ ಅಲಂಕಾರ ಮಾಡಿರ್ತೀವಿ. ಆ ಗೊಂಬೆಗಳಿಗೆ ಆಹ ಅದನ್ನ ಒಂದು. ವಾರ ಹಾಗೆ ಇಟ್ಟಿರ್ತೀವಿ ಆ ಗೊಂಬೆಗಳಿಗೆ ಒಂಬತ್ತು. ತ್ತು ದಿನ ನವರಾತ್ರಿ ಒಂಬತ್ತು ದಿನಳ ಬರುತ್ತಲ್ಲ ಆವಾಗ ನಾವು ಅದಕ್ಕೆ ಪೂಜೆನ ಸಲ್ಲಸ ಸಲ್ಲಿಸ್ತೀವಿ ಮತ್ತೆ. ದ ನಮ್ಮ ಆ ಆ ಒಂದು ಚಾಮುಂಡೇಶ್ವರಿ ದೇವಿಗೆವ್ರನ್ನ. ಹ ಆನೆ ಮೇಲೆ ಒಂದು ಅಂಬಾರಿ ಅಂತ ಇದೆ. ಅದಕ್ಕೋಸ್ಕರ ಒಂದು ಚಿನ್ನದ ಒಂದು ಅಂಬಾರಿ ಮಾಡಿರ್ತಾರೆ ಆ ಅಂಬಾರಿ ಒಳಗಡೆ ಆ ದೇವನ ಕೂರ್ಸಿ ನಾವು. ಆ ಮೈಸೂರಿನ ಸುತ್ತ ಸುತ್ತುಸ್ ಅದು ಒರ ನೋಡೋಕೆ ತುಂಬಾ ಚಂದ ಅದುನ್ನ
ನಾನ ಎಲ್ಲೋ ಕೇಳಿರೋ ನೆನಪು ಆ ಮೈಸೂರು ಅರಮನೆಯಲ್ಲಿ ಜಾಸ್ತಿ ಚಿನ್ನ ಒಂದಾರೆ ಹೌದಾ
ಹೌದು ಹೌದು ತುಂಬಾ ಐತೆ
ಹ್ಮ ಎಂದಾಚು ಎಷ್ಟರ್ಬೋದು
ಅದೇ ಎಲ್ಲ ಗೊತ್ತಿಲ್ಲ ಅಂದಾಜು ಇಷ್ಟಿದೆ ಅದೆಲ್ಲ ಆದ್ರೆ ಅದು ಹ ನಾ ಪುರಾತನ ಕಾಲದಿಂದ ನಚ್ಕೊ ಬರ್ತಿರೋದ್ರಿಂದ ಈ ಒಂದು ಆಹ್ ರಾಜರು ಕೂಡ ಅದನ್ನೇ ಪಾಲುಸ್ಕೊಂಡ್ ಹೋಗ್ತಾ ಇದ್ದಾರೆ.
ಇದು ಸಕಾರದ ಅಡಿಯಲ್ಲಿ ಬರುವಂಂತದ್ದು ಆಹ ಅದಕ್ಕೆ. ಪ್ರತಿ ವರ್ಷ ಯಾವ ರೀತಿ ನಡೀಬೇಕೋ ಆ ರೀತಿ ಸರ್ಕಾರ ಅದನ್ನ ನೆಟ್ಸ್ಕೊಡುತ್ತೆ ಮತ್ತೆ ಅಲ್ಲಿಯ ರಾಜರು ನಿಂತು ನಡೆಸ್ಕೊಡ್ತಾರೆ.
ಹ್ಮ್ ಹ್ಮ
ಮತ್ತೆ ಆ ದೇವಸ್ಥಾನ ನಮ್ಮ ಮನೆಯಿಂದ
ನೀವೆಲ್ಲು ಮತ್ತೆ ನೀವೆಲ್ಲೂ ಪ್ರವೇಶಕ್ಕೆ ಹೋಗಿಲ್ವಾ.
ಆ ಇಲ್ಲ ಇಲ್ಲ ನಮ್ಮ ಮೈಸೂರಲ್ಲೇ ತುಂಬಾ ಬೇಕಾದಷ್ಟು ಇರೋದ್ರಿಂದ ನಾವು ಬೇರೆ ಎಲ್ಲಿ ಹೋಗ್ಬೇಕ ಕೆ ಆಗಿಲ್ಲ ಅ ಅಷ್ಟೆ ಮತ್ತೆ ನೀವು ಬನ್ನಿ ಮೈಸೂರಿಗೆ ಬಂದಾಗ ನೋಡಿ ಎಲ್ಲಿ. ಗಿದ್ದೆ ಇನ್ನೂ ಅಲ್ಲಿಯ ಒಂದು ಪ್ರಕೃತಿಯನ್ನ ಅನುಭವಿಸಿ.
ಇವಾಗ ತುಂಬಾ ನಮ್ಗೆ ಜಾಸ್ತಿ ಕೆಲ್ಸ ಇದೆ ಬರಕ್ ಆಗೋದಿಲ್ಲ.
ಹಾ
ಪೋರ್ಸತ್ತೇ ಇಲ್ಲ ನಮ್ಗೆ
ಹಾ ಏನ್ ವರ್ಕ್ ಮಾಡ್ತಿರೋದಾ ನೀವು.
ಹಾ ಕೆಲ್ಸ ಮಾಡ್ತಿರೋದು
ಹಾ ಏನ್ ಕೆಲ್ಸ
ನಾವು ಹ್ಮ ಕಿರಾಣಿ ಅಂಗ್ಡಿ ಇದೆ
ಹಾ
ಅದ್ರಲ್ಲಿ ಬಂದವ್ರಗೆಲ್ಲ ಅವ ಏನೇನ್ ಕೇಳ್ತಾರ ಎಲ್ಲ ಕೊಡದು ಹ
ಮತ್ತೆ ನಿಮ್ಮ ಸಕಲೇಶ್ಪುರದ್ ಕಡೆ ಏನು ವು ಬೇರೆ ರೀತಿ ಏನು ಇಲ್ವಾ
ಇದೆ ಅಲ್ಲಿ ತುಂಬಾ ಬರೀ ಪರಿಸರದ ಬಗ್ಗೆ ಪರಿಸರ ಅನ್ನೋದು ನೋಡ್ತಾ ಇದೆ ಅಲ್ಲ ಪರಿಸರ ಜಾಸ್ತಿಯಲ್ಲಿ
ಹಾ ಅದಕ್ಕೆ ಹೇಳ್ತೀವಿ ನಾವು ತುಂಬಾ ಸತಿ ಅನ್ಕ ಕೊಂಡಿದೀವಿ ಬರ್ಬೇಕಕ್ ಬರ್ಬೇಕ ಅಂತ ಬಟ್ ಆದ್ರೆ ಬರೋಕೆ ಆಗಿಲ್ಲ.
ಹ್ಮ್ ಬನ್ನಿ ಒಂಸ್ಸಲ
ಹಾ
ಹ್ಮ ನೀವು ಯಾವ್ದಾದ್ರರು ಆಹ ಪ್ರಾಣಿ ಮೃಗಲಾಯ ಅಂತ ಇರುತ್ತಲ್ಲ ಅದು ಎಲ್ಲಾದ್ರೂ ನೋಡಿದೀರಾ
ಇಲ್ಲ ಇಲ್ಲ ನೀವ ನೋಡಿದ್ದೀರಾ ಹೇಳಿ
ಇದೇ ಅಲ್ಲ
ಹೌದಾ ಏನೇನ್ ಕಣಗಳನ್ನೆಲ್ಲ ನೋಡಿದೀರಾ
ಹಾ ತುಂಬಾ ರೀತಿಯ ಪ್ರಾಣಿಗಳಿದ್ದಾವ ಅಂದ್ರೆ ಆನೆಯು ಆನೆ ಗೆಂಡಾಮೃಗ ಜಿರಾಫೆ ಹುಲಿ ಸಿಂಹ ಕರಡಿ ಹಾವುಗಳಂತೂ ಅ ಭಯನೇ ಆಗುತ್ತೆ ಆ ಹಾವುಗಳನ್ನ ನೋಡೋದಕ್ಕೆ. ಅಷ್ಟು ಭಯಾನಕವಾಗಿರುತ್ತೆ ಮತ್ತೆ ಅವೆಲ್ಲ ಒಂದು ಮರಾನ ಹಿಂಗೆ ಸುತ್ಕೊಂಡು ನಮ್ಮನೆ ತಿನ್ನೋ ತರ ನೋಡ್ತಾ ಇರ್ತಾವೆ ಅದನ್ನೆಲ್ಲ ನೋಡದಾಗ ನಿಜ ಖುಷಿ ಆಗುತ್ತೆ ನಮ್ಮ ಮೈಸೂರಲ್ಲಿ ಈ ರೀತಿಯೆಲ್ಲ ಅವು ನೋಡ್ಬೋದಲ್ಲ ಅನ್ನೋದು ಒಂದು ಖುಷಿ ಆಗತ್ತೆ
ನೀವು ಬಂದು ನೋಡ್ಕೊ ಹೋಗಿ
ನಾವ ಯಾಗ ಪುರ್ಸತ್ತಲಿಲ್ಲ ಪಿಡಿಯಾದಾಗ ಬಂದ್ ನೋಡ್ಕೊಂಡ ಹೋಗ್ತೀವಿ
ಹಾ ನಿಂಗೆ ಆ ಟೈಮ್ ಆದಾಗ್ಲೇ ಬಂದು ನೋಡಿ
ಒಂದ್ಸತಿ ಬಂದ್ರೆ ನೀವ ಮತ್ತೆ ಹೋಗ್ಬೇಕಂತಾನೇ ಹೇಳಲ್ಲ
ಇಲ್ಲ ಇಲ್ಲ ಕೆಲ್ಸ ಇದೆ ಅಮ್ಮ ಇಲ್ಲ ಇಲ್ಲ ಕೆಲ್ಸ ಇದೆ ಹೋಗು
ಹಾ ಹಾ ನಾನ ಹೇಳ್ತಿರೋದು ನಿಮ್ಗೆ ಅಷ್ಟು ಸುಂದರವಾಗಿದೆ ನಮ್ಮ ನಾಡು ಅಂತ.
ಹ್ಮ್ ಅದಕ್ಕೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂತ ಕರಿತಾರೆ ಅಲ್ವಾ ಅದಕ್ಕೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂತ ಕರಿತಾರೆ ಅಲ್ವಾ
ಹಾ ಹೌದ ಹೌದು ಇದನ್ನೆಲ್ಲ ನೋಡೇ ನೇಮ್ ಕೊಟ್ಟಿದ್ದಾರೆ ಅ ಅನ್ಕೋತೀನಿ ನಾನು ತುಂಬಾ ತುಂಬಾ ಇಷ್ಟ ನನ್ಗಂತು ಮೈಸೂರ್ ಅಂದ್ರೆ
ಹ್ಮ್
ಹಾ
ಹ್ಮ
ಹ ಏನು ಓದಿರೋದು ನೀವು
ಬಿ ಸಿ ಎ ಮಾಡಿದ್ದೀನಿ
ಹಾ
ಹ್ಮ್ ನೀವು
ನಾನು ಎಮ್ ಸಿ ಎ ಮಾಡಿದ್ದೀನಿ
ಹ್ಮ ಹೌದಾ
ಹೌದು
ಹ್ಮ್
ನೀವ ಯಾಕೆ ಮುಂದೆ ಓದ್ಲಿಲ್ಲ.
ನಮ್ಗೆ ಆಹ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ
ಹಾ
ಹ್ಮ್
ಮತ್ತೆ ನಿಮ್ಗೆ ಅಡ್ಗೆ ಮಾಡಕ್ಕೆಲ್ಲ ಬರುತ್ತಾ.
ಹೂ
ನಿಮ್ಗೆ ಅಡುಗೆ ಅಡುಗೆ ಮಾಡೋಕೆ ಬರುತ್ತಾ
ಹೂ ಬರುತ್ತೆ ನಿಮ್ಗೆ
ಹಾ ನಂಗು ಬರುತ್ತೆ ಏನ್ ತಿಂಡಿ ಮಾಡಿದ್ರಿ ಇವತ್ತು
ಹೂ ಇವತ್ತು ಹ ತಿಂಡ ಮಾಡಿದ್ವಿ ಅಂದ್ರೆ ಪುಳಿಯೋಗ್ರಿ ಮಾಡಿದ್ವಿ ನೀವು
ಹಾ
ಹ
ಪುಳಿದ್ರೆ ಹೇಗ್ ಮಾಡಿದ್ವಿ ಯಾವಾವ ರೀತಿಯ ಅಹ ಪದಾರ್ಥಗಳನ್ನ ಯೂಸ್ ಮಾಡ್ತೀತೀವಿ
ನ ನಮ ಅದುಕ್ಕ ಅದು ಮಗೀಡ ನಡಚಿಲ್ಲಾ ನಮ್ಮಲ್ಲಡ ನನ್ಗೆ ಅದು ಮಾಡೋ ವಿಧಾನ ಗೊತ್ತಿಲ್ಲ
ಹಾ
ನಮ್ಮ ಮಾತುಶ್ರೀ ಅವರಿಗೆ ಅದು ವಿಧಾನ ಗೊತ್ತು
ಹಾ ಮತ್ತೆ ನೀವು ಆ ವರ್ಕ್ಸ್ ಮನೆಯಲ್ಲಿ ಕೂತು ಕೆಲ್ಸ ಮಾಡ್ತಿರೋ ಅಥವಾ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿರೋ
ಮನೆಯಲ್ಲೇ ಕೂತು ಕೆಲ್ಸ ಮಾಡ್ತೀನಿ
ಹ
ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ತುಂಬಾ
ಹಾ
ತುಂಬಾ ಸಂತೋಷವಾಯತು ನಿಮ್ಗೆ ಯಾವಾಗ ಬೀಡು ಬಿದ್ದಾಗ ಕರೆ ಮಾಡಿ
ಹಾ
ನಿಮ್ಗೆ ಹೇಗ್ ಅನ್ಸುತ್ತ ನನ್ ಜೊತೆ ಮ
ತುಂಬಾ ಖುಷಿ ಆಯ್ತು ಹ ಹ ನಿಮ್ಗೂ ಅಷ್ಟೇ ಏನಾದ್ರು ಬೇಜಾರಾದ್ರೆ ನನ್ನ ಜೊತೆ ಆ ಕರೆ ಮಾಡಿ ಮಾತಾಡಿ ಧನ್ಯವಾದಗಳು ಹೂ